ಹಲೋ ನಮ್ ಸರಿ ಅಣ್ಣ ಏನ್ ಆಡಿದ್ರಿ ಅಣ್ಣ
ಏನಿಲ್ರಿ ಊಟಾಗ್ಯದ್ರಿ
ಹ ಆಯಿದ್ರಣ್ಣ ನಿಮ್ದು ಹಾ ಅರಬ್ಸ ಹಣ ನೀವ್ರ
ಹಾ ನಾವ್ ಆರಾಮ ನೋಡ್ರಿ
ಮನೆ ಆರಾಮ್ ಆಗವ್ರಿ
ಹಾ ಎಲ್ಲಾರು ಆರಾಮ ಅಲ್ಲಿ ಆರಾಮಾರೀ ಎಲ್ಲಾರು
ಹು ರೀ ಎಲ್ಲಾರು ಆರಾಮಿ
ಹ ಹಬ್ಬಾ ಹೆಂಗ ನೋಡದ್ರ ನಿಮ್ಮಲ್ಲಿ
ನಂಬಲ್ಲಿ ಹಬ್ಬ ಮೊರಮ್ಮ ಹಬ್ಬ ಬಾರಿ ನಡೀತಿರುದು
ಮರ ಹಬ್ಬ ನಡೆದದ್ರಿ
ಹು ರೀ
ಹೆಂಗ ಹೆಂಗ್ ಮಾಡದ್ರಿ ಹಬ್ಬಾ
ಊರನ ಮತ್ರ ಹೊಡ್ದಾಡ್ತವ್ರಿ ಅಣ್ಣ ನಿಮ್ ಊರಾಗ್ ಹೆಂಗೈತ್ರಿ
ಹ ಹ ನಮ್ೂರ ಒಂದ್ ಚಲೋ ಆತದ್ರೀ ಹಬ್ಬಾ ನಮ್ಮಲ್ಲಿ ದೇವ್ರ ಚಾಪರ್ ಕೋತನ್ರಿ
ಹು ರೀ
ಎಲ್ಲ ಚಲೋ ನಡದ್ರ ನಂಬಲ್ಲಿ ನೀ ಈಗ ಮೂರ್ ದಿನ ಆಯಿತ್ರಿ ದೇವ್ರ ಕುಂತು
ಹೌದ್ರೀ
ಹಾ
ಅಂದ್ರ ನಿಮ್ ಬಳ ಬಾರಿ ನೋಡ್ರಿ ಅಂತ ಇಂತ ಮರ ಎಲ್ಲಿ ಸುತ್ತ ನ ಕಳಿ ಆಗಲ್ರಿ
ಏ್ ಆಗಲ್ರಿ ಹಿಂಗ ಆಗಲ್ಲ ನಮ್ಮ ಬಳಿ ದೇವ್ರು ಶಾಪರ್ ಕೋತಾನಲ್ರಿ ಅದೇ ಸ್ಪೆಷಲ್ ಆತ್ ನಮ್ಮ ಬಳಿ
ಹಾ
ಹ ನಿಂಬಲ್ಲಿ ಅಂತರ ಹಂಗ ಆಗಲ್ಲ ನಿಂಬಲ್ಲಿ
ಹಾಗಲ್ರಿ ಆಯ್ತು ಇಷ್ಟೇ ಊರ್ ಸುತ್ತ ತಿರುಗಾಡ್ತಾರೀ ನಮ್ಮಲ್ಲಿಿ
ಹಾ
ರಿಗಣ ಆಯ್ತು ದೇವರು ಅಗ್ಗಿ ತುಳಿತರಿಂದು ತೂಗು ಒಳಗ್ ಕುಡ್ತಾರೀ
ಹಾ ಹಾ ನಂಬಲ್ಲಿ ಹಂಗಿಲ್ರಿ
ಅವ ರೀ
ಹ ನಮಂಬಲ್ಲಿ ಹಂಗಿಲ್ರರಿ ದೇವರು ಮೇರಿತನ್ರಿ ಮತ್ ಮಾ ಶಾಪುರ್ ಕೋಗಿ ಬರ್ತನ್ ನೋಡ್ರಿ ಯಾಕ್ರ ಕಯ್ ಬಂದ್ಮ್ಯಾಲ ದೇವ್ರ ಮೆರಿತನ್ರಿ ಇಲ್ಲಿ ಊರಾಗ ಮಾರ್ತನ ರ ತ್ರಿ ಮೀರಿತನ್ರಿ ಪೂರ ರಾತ್ರಿ ಬೆಳಗನ ಮರಿತಾನ
ಹೌದು ರೀ
ಹ್
ನಿಮ್ ಬಲ್ಲಿ ಬಾರಿ ಆತದ್ರೀ ಮೋರಮ್ಮ ನಾವುನ್ ಬರ್ಬೇಕಂತ
ಏ ಬರ್ರಿ ಬರ್ರಿ ಬ್ಯಾಡಂದಿವನ ನಾವುನು ಬರ್ರಿ ಅಂತೀವಲ್ರಿ ನಾವ್ ಅದಕ್ಕೆ ಫೋನ್ ಹಚ್ಚಿವ್ರಿ ಬರ್ರಿ ಅಂತ ಹೇಳ್ ಸಲೆಂದೆ
ಹೌದ್ರಿ ನಿಮ್ ಬಲಿ ಬಾರಿ ಹಾತ್ರಿ ಅಂತಿಂತು ಮೋರಂ ಸರ್ ಹ
ಏ ಬೆಂಕಿ ಕಿ ಆತದ್ರಿ
ಅದೆ ಅಣ್ಣ ನಾವ್ನು ಈಗ ಎಲ್ಲಾ ಫ್ಯಾಮಿಲಿ ಕರ್ಕ್ಂಬರಬೇಕಂತ್ ಮಾಡ್ಸಿವಣ್ಣ
ಹ್ ಹ್ ಹ್ ಆರಾಮ್ ಬರಕತಿರಿ ನಾ ಫೋನ್ ಹಚ್ಚತ್ನಂನ ನೀವ್ ಬರಕತಿರಿ ನೀವ್ ಬರೋದ ಮುಖ್ಯಾದ್ ನಮಗ
ಹ್ಮ್ ರೀ ಸರ್ ಹಾ
ಹ್ಮ್ ಮತ್ತೆ ಹೆಂಗ ಹೆಂಗಾದ್ರಿ ಊರು
ಏ ಅಣ್ಣ ಅದೇ ಇಲ್ಲಿ ರೋಡ್ ಮಾಡ್ಲಕತ್ತಾರಣ ಕಾಂಟ್ಯಾಕ್ಟರ್ ಇಡದಾರ ಅವರು ಅದ ಅದ್ ಮಾಡ್ಯಾರಣ
ಹ್ಮ್
ಅದೇ ಯಾರನ್ನ ಕಾಂಟ್ರಾಕ್ಟರ್ರ ನಿಮ್ ಕುನಾರನ್ ಅದ್ಕೇ ಸ್ವಲ್ಪ
ಅವ್ರಿಗ್ಯಾ ಅದೇ ಮತ್ತ್ ನಂಬಲ್ಲಿನ್ ನಡದದ್ ರೋಡ್
ಹ್ಮ್ ಅಣ್ಣ
ನಂಬಲ್ಲಿ ಏನ ಅಷ್ಟೊಂದ ಏನು ರೋಡ್ಗಳು ಏನ್ ಬೇಕಾಗಲ್ಲ ನಂಬಲ್ಲಿ ಅಂತರ್ ಎಲ್ಲಾ ಸಿ ಮೆಟಿಕ್ ಈ ತರ ನಿಂಬಲ್ಲಿ ಮೂರಿ ಸರಿ ಇಲ್ಲಪ್ಪ ನಿಂಬಲ್ಲಿ
ಹ್ಮ್ ಅಣ್ಣ ಯಾ ಅದ್ದ ಮಾಡ್ತಾರಣ ಅದ್ದ ಬುಟ್ಟ ಹೋಗ್ ಬಿಡ್ತಾರ
ಹ್ಮ ನಿಮ್ಮಬಲ್ಲಿ ನೋಡಿದ್ನಲ್ಲ ಒಂದ್ಸಲ ಬಂದಿದ್ನಲ್ಲ ಅವಾಗ್ ಬಂದಾಗ ಹ ಮೋರಿ ಅಂತರ್ ಏನಿಲ್ಲಾ ಪೂರಾ ಪ್ಯಾಕ್ ಆಗಿ ಪ್ಯಾಕ್ ಆಗಿ ಬುಟ್ಟದ್
ಅದೇ ಅಣ್ಣ ಅವ್ ಎಲ್ಲ ಕಿತ್ತಿಸ ಕಿತ್ತಸೆರಣ್ಣ
ಹಾ
ಅದೇ ಅವ ಕಾಂಟಾಕ್ಟ್ ಅದ್ದ ಮಾಡ್ಯನಣ ಅದ್ದ ಬುಟ್ಟ ಹೋಗಬಿಟ್ಟನ್
ಹ ಹಾ ಯಾರ ಯಾರ್ ಮಾಡ್ಯಾರ ಅವ್ರ ಹೆಸರು
ಅವರ ಹೆಸರಿ ಏನ್ ಆದಣ್ಣ ಸಚೀಸ ಏನ್ ಆದಣ್ಣ
ಹ್ಮ್ ಹ್ಮ್ ಹ್ಮ್
ಅದೇ ನಿಮ್ಗ ಯಾರನ್ ಪರಿಚಯದ ನೋಡೋಣ ಇಲ್ಲಿಗಿ ತೊಮ್ಮಂದ್ ಹಚ್ಚರಿ
ನಮ್ಮಂಬಲ್ಲಿ ಮಾಡಿದಾರ ಆರಾ ಮತ್ತ ಅವ್ರು ನಿಮ್ ಊರಾಗ ಏನೇನ್ ಅಂತಾರೇನ್ ನಾವು ಬುಡು ಹಚ್ಚದ್ ಹಚ್ತಿವಿ ನಮ್ಮೂರಾಗಂತರು ಕಲ್ತ್ಕೇರಿಂದು ಮಾಡೀವಿ ನಮ್ಮೂರಾಗ ಗೌಡ ಹೋಗಿದಿವಿ ನಮ್ಮ್ ಊರ್ ಗೌಡನ ಬಲಿ ಅವ್ರ ಬಲಿ ಹೋದಾಗ ಇದೆಲ್ಲಾ ಮಾತಾಡಿದಿವ್ ನಾವು ಊರ್ ಸಮಸ್ಯೆ
ಹ್ಮ್ ಅಣ್ಣ
ನೀರಿಂದು ಅದು ಎಲ್ಲಾ ಮಾತಾಡಿದೀವಿ ಅವಾಗ ಮಾತಾಡಿದ್ರ ಗೌಡ್ರ ಏನಂತಂದ್ರ ಆಯ್ತಪ್ಪಾ ನೀವ್ ಹೆಂಗ ಅಂತೀರಿ ಹಂಗ ಊರ್ ಸಮಸ್ಯೆ ಅದಲ್ಲ ಊರ್ ನಿಂತ್ ಮಾಡಮ್ರಿ ಎಲ್ಲಾರ್ ಕಲ್ತ್
ಅದೆ ಅಣ್ಣ ಇಲ್ಲಿ ನಿಮ್ ಊರಾಗ ಚಲೋ ಆರ ಅಣ್ಣ ಗೌಡರು ಅವರು
ಹಾ
ಇಲ್ಲಿ ನಮ್ಮ್ ಊರ ಮಾಸ್ಟರ್ ಪ್ಲಾನಿಂಗ ಬಂತಂದ್ರ ಎಲ್ಲಟ್ಟ ಹೋಗಿ ಬಿಡ್ತವ್ ಮಾಸ್ಟರ್ ಪ್ಲಾನಿಂಗ್ ಬರವಲ್ದಣ್ಣ
ನಮ್ಮ ಬಲಿ ನಮ್ಮ ಬಲಿ ಹಂಗೆ ಆಕಂಡಿವ ನಾವ್ ಮಾಸ್ಟರ್ ಪ್ಲಾನಿಂಗ್ ಹಾಕಂಡಿ ಇಲ್ಲ ಯಾಕಂತಂದ್ರ ಮಾಸ್ಟರ್ ಪ್ಲಾನಿಂಗ್ ಹಾಕಿದ್ರ ಎಲ್ಲಾನೂ ಕ್ಲಿಯರ್ ಆಗ್ತದ ಯಾರನು ಬಂದು ಮುಂದ್ ಮಾತ ತಡಂಗಿರಲ್ಲ
ಹು ಹಾ
ಈಗ ಮಾಸ್ಟರ್ ಪ್ಲಾನಿಂಗ್ ಎಲ್ಲ ಸುಮ್ಮೆ ನಾವು ಪಂಚಾಯತಿಗೆ ಅಷ್ಟೇ ಅದು್ ಮಾಡಿದೇವ ಅಂತಂದ್ರ ಅದ ಏಟಿರ್ತದ ರೋಡ್ ಅಷ್ಟೇ ಅಳತಿ ಮಾಡಿ ಆಗ್ತದ ಮಾಸ್ಟರ್ ಪ್ಲಾನಿಂಗ್ ಅಂತ ಅಂದ್ರ ಎಲ್ಲಾನು ಎಷ್ಟ ಇರ್ತದ ಅ ಮನಿ ರೋಡಿ ಕಟ್ಟಿರ್ತಾರ ನೋಡಿ
ಹ್ಮ್
ಅವ್ರಗನು ಓದ್ತದ
ಹ
ಮತ್ತಗಿರ್ತಾರೋಡು ಅವ್ರು ರೋಡ್ ಬಿಟ್ಟು ಒಳಗ ಇರ್ತಾರೋಡು ಅವ್ರದ ಏನಾಗಲ್ಲ
ನಿಮ್ ಊರಾಗ ಮಂದಿ ಹುಷಾರ ಅದಣ್ಣ ಇಲ್ಲಿ ನಮ್ ಊರಾಗ ಕುರ್ಬುರ್ಗಿನ ಹಕಿ ಅದಿದ್ದಾಗವಾ
ದಾಡ್ರು ಹೌದಲ್ಲ ನಮ್ ಊರಾಗ ಮಂದಿ ಅಣ್ಣ
ಹ್ಮ ಹಂಗ ಆಬಾರ್ದು ಯಾಕಂದ್ರ ನಾವು ಎಷ್ಟು ದೊಡ್ಡ ಜಾಗ ಮಾಡ್ತೀವಿ ಅಷ್ಟು ನಮ್ ಅನುಕೂಲ ನಾಳೆ ಬರೋದಕ ಹೋಗೋದಕ ಗಾಡಿ ತಿರುಗಾಡೋದಕ್ಕ ನಾಳೆ ಏನಾರ ಅಕಸ್ಮಾತ್ ಅತ್ತಿ ಪತ್ತಿ ಬಿಡಸಿದು ಮನೆಗಾಗ ಅಂತಂದ್ರ ಗಾಡಿಗಳು ಏನ್ ಮಾಡ್ತಾರ ಸೀದಾ ಮನಿಗ್ ತಂದ್ ಚಂಗಾ ಬಕ್ಕೆ ಅ ಈ ದೂರ್ ದೂರ ಹದಕಿ ಹೊರಾಕ ಏನ್ ಮಾಡ್ತಾರ ಕೂಲಿ ತೋತಾರ ಅದಕ್ಕೊಂದೆಷ್ಟ
ಹೌದಣ್ಣ
ಹ್ಮ್ ಹಂಗ ಆಗ್ಬರ್ದು ಯಾಕಂದ್ರ ಈಗ ಗಾಡಿ ಬಂದ್ ನಿಂತಂತಂದ್ರ ಸೀದಾ ಗಾಡಿ ಬಂದ್ ನಿಂತ್ರ ಏನು ರೊಕ್ಕನ್ ತೊಗೋಲ್ಲ ಏನು ತೊಗೋಲ್ಲ ಗಾಡಿಗೆ ಸೀದಾ ಆಯ್ತ ಬಿಡ್ತಾರ ಹೌದಿಲ್ಲ ನಾವ್ ಬೇಕಾದ್ರೆ ನಾವೇ ತುಂಬ್ಕೇಬಹುದು
ಅಲ್ಲಿ ನಿಮ್ ಊರು ಹಣ ನಮ್ ಬಲ್ಲಿ ಏ ಬರ ಹಾಕ ಹಾಕೇಬಂದಿದ್ರೆ ಅಷ್ಟು ಏನಮ್ಮನ್ ಮಾಡತಾರಣ್ಣ ನಿಮ್ಮ್ ಊರು ಅಷ್ಟು ದೊಡ್ಡ ಊರದರು ನಿಮ್ ಮಾತ್ ಕೇಳ್ತಾರ ನೋಡೋಣ ಅಲ್ಲಿ ಬಾರಿ ಬಿಡೋಣ
ಇಲ್ಲಿ ನಮ್ಮ್ ಊರಾಗ ಹೆಂಗದಂತಂದ್ರ ನಮ್ಮ್ೂರ್ ಗೌಡನು ಚಲೋಾನ ಇಲ್ಲ ಯಾಕಂದ್ರ ನಮ್ಮೂರನ್ ಗೌಡನು ಏನ್ ಮಾಡ್ತಾನ ಎಲ್ಲಾರ ಮಾತ್ ಎಲ್ಲರಿ ಕೇಳಿ ಏನ್ ಏನನ್ ಮಾಡೋದಿತ್ತು ಅಂತಂದ್ರೆ ನಾವು ಊರ್ ಗೌಡ ನಮಗ್ ಕೇಳ್ತ ಊರನ್ ಮಂದಿಗೆ ಊರನ್ ಮಂದಿಗೆ ಕೇಳಿದ್ಮೇಲೆ
ಇಲ್ಲಿ ನಮ್ಮ್ ಊರ್ ಗೌಡ ಊರ್ಲ್ಲ ಅನ್ಸ ತಿಂತನೋಣ್ಣ ಬರೀ ಅವರ ಈಗ ರೋಡಿಗೆ ಅದ್ದ ಮನದು ಒ ಶುಲ್ಕ
ಹಾ
ಅವ್ರ ಎಪ್ಪ ಎಪ್ಪ ಅಂತ ಹೋಗಿ ಅದ್ದ ಒಂದ್ ಕಿಶದಾಗ ಇಟ್ಟು ರೊಕ್ಕ ತುರುಕ್ತಾರಣ ಆಯ್ತಾ ಹೇಳಬಡ್ ಕಂಟಾಡ್ರಿ ಇದ ಕಿತ್ತು ಪಡ್ರಿ ಮೈನೆ ಅಂತ ಯಾಕ ಅವ್ರ ರೆಕಮೆಂಡ್ ಇರ್ತಲ್ಲ ಅವರು ಏನ್ ಮಾಡಕ್
ಹ ಹಂಗೆಲ್ಲ ಇಲ್ಲ ನಮ್ಮಲ್ಲಿ ನಮ್ಮೊರ್ ಗೌಡ ಕೇಳ್ತಾನಾ ರೊಕ್ಕ ಬಂದಿರುತ್ತಾ ನೋಡಿ ಈಗ ಏನಾರು ಪಂಚಾಯತಿ. ಕೆನ್ ಗೌರ್ಮೆಂಟ್ ಕೆಲ್ಲಸನ್ ಅಮೌಂಟ್ ಬಂತ ಅಂದ್ರೆ ಆಯ್ತ. ಅವು ತಗೊಂಡ ಕೀರಿಂದು ಸೀದಾ ಊರನ್ನ್ರ ಕರೀತಾನ. ಎಲ್ಲರಿ ಕರದು ಚರ್ಚೆ ಮಾಡ್ತಾನೆ. ಏನೇನ್ ಮಾಡಮ್ರಿ ಏನಿಲ್ಲ ಇಷ್ಟು ಬಂದದ್ ಅಮೌಂಟ್.
ಇಲ್ಲಿ ನಮ್ಮ್ ಮಊರಂಗ ಕಸ ತಿಪ್ಪಿನ ಇಲ್ಲಿ ರೋಡಿನ ಕಸ. ಬೆಳೆರ್ರ್ಲ ಅಣ್ಣ ನಮ್ಮ್ ಹತ್ರ ನಿಮ್ ಬೆಲ್ಲಣ್ಣ.
ನಂಬಲ್ ಅಂಗಿಲ್ಲಪ್ಪ ನಂ ಬೆಳೆ ಬೇಕೆತಂದ್ರಾ ನಮ್ಮಲ್ಲಿ ಸ್ವಚ್ಛತೆ ಕಾಪಡ್ ತ್ತೇವೆ ನಾವು.
ಹು ಅಣ್ಣ ನಿಂಬಲ್ಲಿ.
ಮೋರಿ ಸಪ್ರೇಟ್ ಮತ್ತೆ ನಮ್ಮಲ್ಲಿ ಮೋರಿನ್ ಸಪ್ರೇಟ್ಟು ರೋಡ್ ಸಪ್ರೇಟ್ಟು ಮೋರಿ ಹಿಂಗು. ಸೈಡಿಗ್ ಒಂದ್ ಸೈಡಿಗೆ ಮೋರಿ.
ಹುರೀ.
ಒಂದ್ ಸೈಡಿಗ್ ರೋಡು ಆ ಕಡೆ ಮೊರ್ಯಗ್ ನೀರ್ ನೋಬೇಕು ಮತ್ತ್ ಆಮೇಲೆ ನಂಬಲ್ ಲೋ ತಮ್ಮ ಆ ಮೋರಿ ಪೆಟ್ ಅಂತವೆಲ್ಲ ಬಿದ್ದಾಗ ಏನ್ ಮಾಡ್ತಾರ.
ನಿಮ್ಮ ನಿಮ್ಸ ನಿಮ್ಮಅವಾಜ್ ಬರಾಬರಿ ಕೇಳಕಿಲ್ಲ.
ಇವಾಗ. ಹಾ ಅದೇ ಆ ಮೋರಿ ಬೆಳ್ಯೋಕ್ ಒಂದ್ ಇಷ್ಟ್ ಜನ ಇರ್ತಾರೆ.
ಹೊ ಅಣ್ಣ.
ಅವ್ರಿ ಅವ್ರ ಇನ್ನು ರೊಕ್ಕ ಕೊಟ್ಟಿ ಕೇರಿ. ಅವ್ರಿಗೆ ಮೋರಿ ಬಳುಸ್ತಾರೆ ನಂಬಲ್ಲಿ ಇಷ್ಟೆಲ್ಲ ಸ್ವಚ್ಛತೆ.
ನಿಮ್ಮ ಬಲ್ಲೀ ನಾನ್ ಬಾ ಬಾಳ ಹಚ್ಕೊಂಡಣ ಈ ಒಂದ್ ವಾರ ಆಗಲ್ಲಣ್ಣ ಬಳಸ್ತ್ ಮೋರಿ ಗೀರಿ ಎಲ್ಲ ಸ್ವಚ್ಛ ಮಾಡಿಸ್ತಾರ ಹಾನ್ನೇರಡು ನಿಮ್ಮ್ ಹತ್ರ ಯಾವ್ದೋ ಒಂದು ಬಿಳಿ ಪೌಡರ್ ಬರ್ ನಾ ಗೋ ಉಡಿತಾರ.
ಬ್ಲೀಚಿಂಗ್ ಪೌಡ್ರ ನಂಬಲ್ಲಿ ಬಿ ಉಡಿತಾರೆ ಬ್ಲೀಚಿಂಗ್ ಪೌಡ್ರು. ಕಂಪಲ್ಸರಿ ಕಂಪಲ್ಸರಿ ಎರ ದಿನಕ್ಕೊಮ್ಮಿ ಒಡೇಬೇಕ್ ನಂಬಲ್ಲಿ.
ಇಲ್ಲಿ ನಂಬಲ್ಲಿ ಹೊಡಯಲ್ಲಣ್ಣ ನಿಂಬಲ್ಲಿ ಹೊಡಿತ್ತರಣ್ಣ ಯಾವಾಗ ಎರ್ಡ್ ದಿವಸ್ ಕೊಮ್ಮೆ ನಾವ್ ನೋಡ್ತೀವಣ್ಣ ಅವಾಗಾಗ ಬಂದಿರ್ ತೀವಲ್ವಾ.
ಹಾ ನಾ ನಮ್ ಬಲ್ಲಿ ಅಂತ್ರು ಪಿಕ್ಸ್ ಹೊಡೇಬೇಕು ಯಾಕಂದ್ರ ಈ ಊ ಸೊಳ್ಳೆ ಗಿಳ್ಳೆ ಬರ್ತವ್ ನೋಡು. ಸೊಳ್ಳೆ ಬಂದು ಕೀರಿಂದ ನಮಗ್ ಕಚ್ಚಿದ್ ಅಂತಂದ್ರ ನಮಗ್ ಜ್ವರ ಬರ್ತಾವ ಜ್ವರ ಬಂದು ಆಮ್ಯಲೇ. ಡೆಂಗು ಮಲೇರಿಯಾ ಅವು ಇವು ಎಲ್ಲ ಸೇರಿ. ಈಗ ಬಂದ ಅಂತಂದ್ರೆ ಯಾರಿಗೆ ಹೈರಣ್ಯ ಹೇಳ ನಮ್ಗೆ ಹೈರಣ್ಯ.
ಅರ್ದಗಣ ನಿಮ್ ಊರಲ್ಲಿ ಕಸ ಮನಿ ಮನಿ ಕಸ ಹಯಕೊಂಡೋದ್ದಣ ಅದು ಬಂದು.
ಹ ನಂಬಲ್ಲಿ ನಂಬಲ್ಲಿ ಗಾಡಿ ಅದ ಯಾಕಂದ್ರ ನಾವ ಈಗ ರೋಡ್ ದೊಡ್ಡದ್ ಮಾಡ್ಕೊಂಡಿವಿ ನೋಡು. ದೊಡ್ಡದ್ ಮಾಡಕಡ್ ಲ್ಲಂದು ಗಾಡಿನ ಚೀದ ಓಣ ಎಲ್ಲ ತಿರುಗಾಡತ್ ನೋಡು ಯಾರ್ ಮನೆ ಕಸ ಇರುತ್ತದಲ್ಲ. ಅವ್ರು ತಂದ ಕೇರೆ ನ
ಈಗಣ ನಿಂಬಲ್ಲಿ ನಿಂಬಲ್ಲೀ ಯಮರ್ಜೆನ್ಸಿ ಇರ್ತದ ಅಂದ್ರುನು ನೀವು ನೈಟ್ ಡ್ಯೂಟಿ ಇಲ್ಲ ರ ಮಾಡ್ತೀರಣ ನೀ ಎಲ್ಲ ಎರಡ್ ಮಾಡ್ತೀರಿ ಡ್ಯೂಟಿ ಇಲ್ಲಿ ನಿಮ್ಮ್ಊರಲ್ಲಿ ಎರಡು ಮಾಡಕ್ ನೋಡೋಣ ಇವತ್ತು.
ಹ್ಮ ಮತ್ತ್ ಹಂಗ್ ಮಾಡ್ತೀವಿ ನಾವು ನಿಂಬಲ್ ತರ ಮಾಡಲ್ಲ. ಪ್ಪ ನಾವು ನಿಮ್ ನಿಂಬಲ್ಲಿ ಹೆಂಗ ಅಂತ ಅಂದ್ರೆ ಆಯ್ತು ಇವಾಗ ಯಾರೋ ತರ ಮಾಡ್ಕೀರಿಂದು.
ಹ ಮ ವಟ್ಟ ಇಲ್ಲಿ ಮ ಜನರು ಮೈಗೆ ಹೆಚ್ಕಲ್ಲಣ್ಣ ಇಲ್ಲಿ ನಿಮ್ ಅಲ್ಲಿಯ ಮೈಗೆ ಹಚ್ಕಳ್ತಾರೆ.
ನಮ ಬಲ್ಲಿ ಏನ್ ಇರ್ತದ ಅದ್ ಮಾಡೇಬೇಕ್ ನಮಗ್ ಯಾಕಂತ ಕೇಳು. ಈ ಎಲ್ಲಾರೂ ಮಾಡದೇ ರೊ ದುಡ್ಡು. ನಾವು ದುಡದ್ರೇನೆ ದುಡ್ಡು ಸಿಗ್ತದ ದುಡ್ಡಿಲಾರ್ದೇ ಏನು ಬರಲ್ಲ.
ಅದೇ ಅಣ್ಣ ನೀವು ಕಾಂಟ್ರಾಕ್ಟ್ ಕೇಳೋಣ ಅವ್ರ ನಂಬರ್ ಇಸ್ಕೊಂಡ್ ನಮ್ಗು.
ಹ್ ಅವ್ರದೂ ಆದ್ಡ್ ಬುಡು ನಾನೇ ಮಾತಾಡಂದ್ರೆ ಮಾತಾಡ್ತೀನಿ ಒಂದ್ಸಲ ಯಾಕಂದ್ರೆ ಈಗ ನಮ್ ಗೌಡ್ರನು ನಾವ್ ಅವ್ರಗ್ ಕೇಳಿದ್ರೆ ಹೇಳ್ತಾರ ನಮ್ಗ ಇನತಿಂತ ಮಾಡ್ತಾರೆ ಇಷ್ಟ್ ಅವರಿಗೆ ಕೇಳಿರೆ ಇನ್ನ ಕಮ್ಮಿ ರೇಟ್ನಾಗೆ ಮಾಡಿಸಿ ಕೊಡ್ತೀವಿ.
ಹ್ಮ್ ಅಣ್ಣ
ಮತ್ ನೀವ್ ನಿಮ್ಮೂರೊರು ಚರ್ಚೆ ಮಾಡ್ಕೇರಿ ನಿಮ್ಮೂರ್ ಗೌಡ ಹನ್ ಇಲ್ಲ.
ಅಣ್ಣ ಇದ್ರೂ ಸತ್ತಂಗೆ ಅವನೂ.
ಹಾ
ಇದ್ರೂ ಸತಂಗೆ ಅಣ್ಣ ಅವನು.
ಇಲ್ಲ ಇಲ್ಲ ನೀವ್ ಏನ್ ಮಾಡ್ರಿ ಇಲ್ಲ ಅಂತಂದ್ರೆ ನಿಮ್ಮೂರ್ ಗೌಡ ಇದ್ದಿದ್ದಿಲ್ಲ ಅಂತಂದ್ರೆ
ಎ
ಹ ನೀವು ಊರನ್ನೋರ್ ಒಂದ್ ನಾಲ್ಕ್ ಮಂದಿ ದೊಡ್ಡೋರು ಇರ್ತಾರಲ್ಲಾ.
ಹ ಅದೇರೆ ದೊಡ್ಡೊರು.
ಹಾ ದೊಡ್ಡೊವರ ಅಂತ ಇರ್ತಾರಲ್ಲಾ ಈಗ ಅಪ್ಪರವ್ರು ಅಂತರವ್ರು ಇರ್ತಾರಲ್ಲ ಅಂತವರಿಗೆಲ್ಲ ಕೂಡ್ಸ್ಬೇಕು ಅಂತವ್ರುನ ಒಂದ್ ಕಡೆ ಕೂಡ್ಸಿ ಅವ್ರಿಗೆಲ್ಲಾ ಮಾತಾಡ್ಸ್ಬೇಕು ಈಗ್ ಇ ಎಂತ ಏನ್ ಮಾಡಮ್ರಿ ಎಂತ ಮಾಡಮ್ರಿ ಕೇಳ್ಕೇರಿ.
ಅಣ್ಣ
ಈಗ ಊರಾಗ ದೊಡ್ಡ ಮಂದಿ ಇರ್ತಾರಲ್ಲಾ.
ಅ ಅದರಣ್ಣ ಅವರು ಅ ನಾಕ್ ನಾಕ್ ಜನ ಚೆನ್ನಾಗೆ ಇದ್ದಾರಣ್ಣ ಇಲ್ಲಿ ನಮ್ಮ್ ಹತ್ರ
ಹಾ ಅದೇ ಅವ್ರಿಗೆಲ್ಲ ಕೇಳ್ಕೇರಿ ಕೇಳ್ಕನ್ ಕೀರಿಂದ ಏನಂತಾರ ಈಗ ಮಾಡಮ್ಮಂತಂದ್ರೆ ಹೇಳ್ ನನ್ಗ
ಹೂ ಅಣ್ಣ
ನಾನು ಪೋನ್ ಹಸ್ತೀನಿ ನಿನಗ. ನಾನ್ ನಿನ್ ಪೋನ್ ಹಚ್ಚಿಕೇರಿ ನಮ್ಮ ಮೂರ್ ಗೌಡ್ರಿಗೆ ಕೇಳ್ತೀನಿ ಏನೇನಾಗದೆ ಎಂತಂತ ಎಲ್ಲ ಕೇಳ್ತೀನಿ.
ಆಯ್ತ್ ಅಣ್ಣ
ಕೇಳ್ನ್ ಕೆೇಳಿ ನಾನ್ ನಿನಗ‌ ಪೋನ್ ಹಚ್ಚತ್ತೀನಿ.
ಆಯ್ತಣ್ಣ ಅಣ್ಣ ಒಂದ್ ನನ್ಗೆ ಈ ಮನೆಗೆ ಪೋನ್ ಅಚ್ಚಗತಾರ ಅಣ್ಣ ಆಮೇಲೆ ಹಚ್ಚಲ ಅಣ್ಣ ನಿಮ್ಗೆ
ಹ್ಮ್ ಸರಿ ಸರಿ ಊಟದ ಆಗ್ಯದಲ್ಲಪ್ಪ.
ಹೂ ಆಗ್ಯಾದಣ್ಣ ನಿಮ್ದು.
ಹೂ ನಮ್ದು ಆಗ್ಯಾದ್ ನೋಡಪಾ ಆರಾಮಿದಲ್ಲ ನೀನ್
ಹ ಆರಾಮ್ ಇವಣ್ಣ ನೀವು.
ಹೂ ನಾವ್ ಆರಾಮ್ ಸರಿ ತಗೊ ಅಂದ್ರೆ ನನ್ಗ ಒಂದು ಪೋನ್ ಬರಕತ್ತದ ನಾ ಆಮೇಲ್ ಮಾಡ್
ಅತ್ರ್
ಸರಿ